ಸರಿಯಾ
ಹ್ಮ್ ಏನ್ ಸಮಾಚಾರ ಆಯ್ತಾ ಊಟ
ಹೇಳ್ಬೇಕನ್್ರಿ
ಏನು ಮಾಡ್ತಾಯಿದ್ದೀರಾ
ಏನಿಲ್ಲ ಕೆಲ್ಸ ಮಾಡ್ತಾ ಇೆ
ಹ್ಮ್ ಕೆಲ್ಸ ಮಾಡ್ಕೊಂಡ್ ಮಾತಾಡೋದು ನಿಮ್ಮನ್ನೆ ನೋಡಿದೀನಿಾನು
ಹ್ಮ್ ನಾವ್ ಹಂಗೆ ಮಲ್ಟಿಟ್ಯಾ ಮಲ್ಟಿ ಟ್ಯಾಲೆಂಟೆಡ್
ಎಜ್ಜ ವೆರಿ ಗುಡ್ ಮಾಡಿ ಮಾಡಿ ಹಂಗೇನೆ ಸ್ವಲ್ಪ ಫೋನ್ ಸರಿಯಾಗಿ ಇಟ್ಕೊಳ್ಳಿ ಆಮೇಲೆ ನಾನ್ು ಮಾತಾಡೋದೆಲ್ಲ
ಕೇಳ್ಸಲ್ವಾ
ಹ್ಮ್ ಕೇಳಿಸ್ತಾ ತಿ ಇಲ್ಲಿ ಆ ಕಡೆನೆೇ ಕೆಲ್ಸಾನು ಮಾಡ್ತ
ಬೆಳಗ್ಗೆಯಿಂದ ಊಟ ಮಾಡಿಲ್ಲ - ನಮ್ಮ ಅಕ್ಕ ಪುಳಿಯೋಗರೆ ತಂದ ಕೊಟ್ಟಿದ್ರು. ಅದನ್ನೇ ಬೆಳಿಗ್ಗೆ ಒಂದ ಸ್ವಪ ತಿಂದೆ ಮಧ್ಯಾಹ್ನೆ ಒಂದ್ ಸ್ವಲ್ಪ ತಿಂದು ಹೊಟ್ಟೆ ತುಂಬಿಸ್ಕೊಂಡಿದೀನಿ.
ಹೌದಾ
ಹ್ಮ್ ಮಜ್ಜಿಗೆ ಕೂಡದೆ ಒಂದ್ಸರಿ ಈಗ ಎರಡನೇ ಸತಿ ಮಜ್ಜಗಿ ಕುಡಿತೀನಿ.
ಹಾ ಊಟ ಮಾಡಾತಾನೆ ಮಧ್ಯಾಹ್ನ ಹೇಳಿದಿದ್ರೆ ತಗೊಂಡ್ ಬರ್ತಿದ್ದಪ್ಪ ನಿಮ್ಮಕ್ಕ. ಹಂಗೇನೆ ನೀನ್ ನೀನ್ ಹೋಗ್ತೀಯಾ ಅಂತ ಹೋಗ್ಬಿಟ್ಟೈತ ಹಂಗೆ.
ಇಲ್ಲ ಬೆಳಿಗ್ಗೆ -
ಹ್ಮ್ ಅದೇನ್ ಹುಳಿ ಹುಳಿ ಪುಳಿಯೋಗರೆ. ಅದ ಹೆಂಗ್ ತಿಂತೀಯಾ ನೀನು.
ನೀನು ಹೊಟ್ಟೆ ತುಂಬಿಸಿಕೊಬೇಕಲ್ಲ.
ಹ್ಮ್ ಅದಕ್ಕೆ ಕಸ ಕಡ್ಡಿನೆಲ್ಲಾ ಹಾಕೊಂಡು ತಿನ್ನೋದು ಅಂತಾನೆ-
ಕಸ ಕಡ್ಡಿನೆಲ್ಲ ಹಾಕೊಂಡ್ ತಿನ್ನದ ನಿಮ ಪ್ರಕಾರ ಹೊಟ್ಟೆ ತುಂಬಸ್ಕೊಳೋದ ಅಂದ್ರೆ.
ಏನ ಹಿಂಗ ಹೇಳ್ತಾನ್ರಿ.
ಹ್ಮ್ ಹಂಗ ಮಾಡದ್ರೆ ಹೆಂಗೆ ಕಷ್ಟ ಇರುತ್ತೆ ತಾನೆ.
ಹ್ಮ್ ಮತ್ತೆ ಏನ್ ಸಮಾಚಾರ.
ಅಪ್ಪ ಏನೋ ಕೆಲಸ ಮಾಡ್ತಾಯಿದ್ದೆ ಓದ್ಕೊತಾ ಇದೆ ಅದ್ರ ಜೊತೆಗೆ ನಾನು. ಅದ ಯಾವ್ದ ಯಾವ್ದೋ ನೋಡದ್ನಪ್ಪಾ ಅದು ಓದ್ತಾ ಇದ್ರೆ ತಲೆ ನೋವ ಬತ್ತಾತ ಹಂಗೆ.
ಎಷ್ಟೊಒತ್ತೀರಿ ನೀವು ಡೈಲಿ.
ಎಷ್ಟು ಓದೋಣ ಒಂದ್ ಎರಡು ಮೂರು ಕ್ಲಾಸ್ ಕೇಳ್ತಾ ಇದ್ದೆ ಅದ ಯಾವ್ದೋ. ತಂತ್ರಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಓದ್ತಾ ಇದ್ದೆ. ಅದ್ರಲ್ಲಿ ಅದ್ ಯಾವ್ದದು ಯಾರೋ ಅಭಿನಂದನ್ ಅಂತೆ ಅವ್ನ ಏರ್ ಡ್ರೈವರ್ ಏರ್ಪೋರ್ಟ್ ಇದರುತ್ತಲ್ಲಾ ವಿಮಾನಯಾನ ಏರ್ ಫೋರ್ಸ್ ಅದ್ರ ಡ್ರೈವರ್ ಅಂತೆ ಅದ್ರ ಬಗ್ಗೆ ಏನೋ ಹ್ಮ್ ಫೈಲೆಟದು ಹ್ಮ್ ಹ್ಮ ಅದ್ರ್ದು ಅದ ಏನೋ ಮಿಗ್- ಸಿಕ್ಸ್ಟೀನು ಅಮೇರಿಕ ಕಂಡು ಹಿಡಿದಿರೋದು ರಚನೆ ಮಾಡಿರೋದು ವಿಮಾನ - ಅದನ್ನ ಪಾಕಿಸ್ತಾನದವ್ರಗ್ ಕೊಟ್ಟಿರೋದು ಅಂತ ಏನೇನೋ ಇತ್ತು ಅದ್ರಲ್ಲಿ. ಚೆನ್ನಾಗಿತ್ತು. ಅಯ್ಯೋ ಅದ ಇಷ್ಟು ಉದ್ದ ಐತೆ ಅದನ್ನ ಓದಷ್ಟೊತ್ತಿಗೆ ನಂಗೆ ತಲೆನೋವೆ ಬಂದ್ಬಿಡ್ತು. ಆಮೇಲೆ ಅದೇನೊ ಇತಿಹಾಸ ಅಂತ ಇತೆಲ್ಲ ಬರ್ತದಲ್ಲ - ನೀವು ಓದಿದಿರ ಇಲ್ವ ಗೊತಿಲ್ಲ ನಾನ ಅದ ಕಂಪಟೇಷನ್ಗೆ ಅಂತ ಸ್ವಲ್ಪ ಸ್ವಲ್ಪ ಓದ್ತಿದ್ದೆ ಅವಾಗವಾಗ.
ಅಬ್ಬಬ್ಬಾ ನಾವು ಓದಿದ್ದೀವ ಕಣ್ರಿ.
ಹೌದಾ ಅಯ್ಯೋ ನಾವು ಓದಿರೋದು ಇತಿಹಾಸ ಬೇರೆ ಇವಾಗ ಓದೋ ಇತಿಹಾಸನೇ ಬೇರೆ. ಅದ ಯಾವುದೋ ದಕ್ಷಿಣ ಭಾರತದ ಇತಿಹಾಸ ಅಂತ ಬರುತ್ತೆ. ದಕ್ಷಿಣ ಭಾರತದಲ್ಲಿ ಅಂದರೆ ಅದು ಯಾವುದು ತಮಿಳನಾಡು ಚೆನ್ನೈ ಪುದುಚೇರಿ ಆ ಕಡೆ ಬರ್ತದೆ ಅದರಲ್ಲಿ ಚೋಳ ರಾಜರು ಅಂತ ಬರುತ್ತೆ ದಕ್ಷಿಣ ಭಾರತದ ರಾಜ್ಯರು ರಾಜವಂಶದಲ್ಲಿ ಆ ಚೋಳ ರಾಜರ ಬಗ್ಗೆ. ಓದತಾ ಇದ್ನಪ್ಪಾ ಓದ್ತಾ ಇದ್ರೆ ಹಂಗೆ ತಲೆನೋವ ಬರಾತೈತಿ ಎತ್ತಿಂದ ಎತ್ತೋ ಅವ್ರ ಹೆಂಗ ಹೆಂಗೋ ಅದೇನೋ ಬೃಹದೇಶ್ವರ ದೇವಸ್ಥಾನನಂತೆ ಅದು ಅಷ್ಟಡಿ ಉದ್ದ ಅಂತಾ ಇದೆ ಆ ರಾಜ ಕಟ್ಸಿರೋದು ರಾಜ ರಾಜ ಚೋಳ ಅಂತ - ಅದಕ್ಕಷ್ಟು ಏನೋ ಫೇಮಸ್ ಆಗಿದೆ ವಿಶೇಷತೇ - ಮತ್ತ ಇದೆ ಅಷ್ಟು ಏನೋ ದೇವಸ್ಥಾನ ಅಷ್ಟು ಎತ್ತರದಲ್ಲದೆ ಹಳೆಯ ಕಾಲದ್ದು- ಅಂತನೇನು ಬರ್ದಿದ್ರಅದ್ರಲ್ಲಿ ಚೆನ್ನಾಗಿತ್ತು ಓಟಲ್ಲಿ ಬಟ್ ನನ್ಗೆ ಅದು ನೋಡಿ - ಅದು ನೆನ್ಪಿಟ್ಕೊಳ್ಳೋದ ಕಷ್ಟ ಓದೋದೇನೋ ಓದ್ಬಡ್ತೀನಿ.
ಹ್ಮ್
ತಪ್ಪೆ ಆಗಲ್ವಲ್ಲ ಏನ್ ಮಾಡೋದು ಇದಕ್ಕೆ
ಹ್ಮ್
ಅಂತ ನೋಡ್ತಾ ಇದಿದ್ದೆ ಅದ್ರ ಜೊತೆಗೆ ಅದ್ ಬೇಜಾರಾದಾಗ ಸ್ವಲ್ಪ ಸಂವಿಧಾನ ಓದ್ಕೊತಾ ಇದ್ದೆ
ಹ್ಮ್
ಹಂಗಗೆ ಹಂಗೆ ಓದ್ತಾ ಇ್ದದೆ ಮತ್ತೆ ನೀವು ಕೆಲಸ ಮಾಡ್ಕೊಂಡು ಮಾತ ಆಡ್ತಾಬೀರಾ
ಹೌದು ಹ್ಮ್
ಇನ್ನೇನ ಮಾಡ್ತೀರಾ ಏನೋ ಒಂದು ಮಾಡಬೇಕಲ್ಲ ಅಲ್ವಾ.
ಹೌದು
ಊಟ ತಿಂದೆ ಇವಾಗ ನಿಮ್ದು ಊಟ ಆಯ್ತಾ
ಹ್ಮ್ ನಾನು ಮಜ್ಜಿಗೆ ಕೂಡ್ದ
ಹ್ಮ್
ಹ್ಮ್
ತಿನ್ಬೇಡ ತಿನ್ಬೇಡ ಊಟ ತಿನ್ಬೇಡ ಬರೀ ಕುಡಿತಾರು ಮಜ್ಜಗೆ ಕುಡಿ ಆಮೇಲೆ ಇನ್ನೊಂದು ಜ್ಯೂಸ್ ಸ ಆರ್ಡ್ರರ್ ಮಾಡ್ಕೊಂಡ್ ಅದನ್ನ ತರ್ಸ್ಕೊಂಡ್ ಕುಡಿ
ಅಂಬಳ ಕುಡಿತೀನಿ ಮಜ್ಿಗೆ ಕುಡಿತೀನಿ ಆಮೇಲೆ
ಹ್ಮ್ ರಾಗಿ ಗಂಜಿ ಬೇರೆ ಮಾಡ್ಕತಿಯಾ ರಾಗಿ ಗಂಜಿ ಬೇರೆ ಕುಡಿತ ತ್ಯ
ಹ್ಮ್
ಹ್ಮ ಕುಡರಿ ಕುಡ ರ
ಹ
ಮತ್ತೆ ಏನ ನಿಮ್ಮಪ್ಪ ಏನೋ ಹೇಳ್ತಾ ಇದ್ರಿ ಆಗ್ಲೆೇ ನಾನ್ ಸ್ವಲ್ಪ ಬಸಿ ಇದ್ದೆ ಕೇಳಕ್ ಆಗಲ್ಲ
ಅಪ್ಪ
ಏನ ನೀಮ್ಮಪ್ಪಾ
ದೇವರು ಎಲ್ಲಾ ಕೊಟ್ಟಾನೆ ಅದನ್ನ
ಹ್ಮ್ ಸರಿಯಾಗಿ ಬಳಸ್ಕೋಬೇಕು ಅಂತಾನ ಹ್ಞ
ಒಂದು ಒಂದ್ ಹತ್ ರೂಪಾಯಂದ ಐಟ್ಯಾಕ್ಸು ಒಂದಂದು ಹತ್ತು ರೂಪಾಯಿನ ಪರ್ಡ್
ಹ್ಮ್
ಹ ಮಾಡ್ದವು ಐಟ್ಯಾಕ್ಸ್ ಅದ್ ರೂಪಾಯಿಂದ ಪೌಡ್ರ ಆದ್ರೆ ಸಾಕಾಗಲ್ಲ
ಹ್ಮ್
ಹಂತ ಅಂತಿತ್ತು
ಹ್ಮ್ ನೋಡು ಅವ್ರ ಕಾಲದಲ್ಲಿ ಎಷ್ಟು ಚೆನ್ನಾಗ ದುಡ್ಡನೆಲ್ಲಾ ಬನು ಜಾಸ್ತಿ ಜಾಸ್ತಿ ವೆಚ್ಚ ಮಾಡಿದಂಗೆ ಎಲ್ಲದಕ್ಕೂ ಏನಕ್ಕೆ ಉಪಯೋಗ ಆಗುತ್ತೆ ಅದಕ್ ಮಾತ್ರ ಬಳಕ ಅಂತಾರೆ ಆದ್ರೆ ನಾವ್ದೀವಿ ಒಂದ್ ರೂಪಾಯಿ ಲಾಭ ಬಂದ್ರೆ ಹತ್ ರೂಪಾಯಿ ಸಾಲ ಮಾಡಿರ್ತೀವಿ ತನೆ ಹ್ಮ್ ಒಂದ್ ರೂಪಾಯಿ ನಮಗ್ ಬೇಕಾಗಿರೋದ ಒಂದ್ ರೂಪಾಯಿ ಆದ್ರೆ ಹತ್ ರೂಪಾಯಿ ಸಾಲ ತಗೊಂಡಿರ್ತವಿ ಒಂದ್ ರೂಪಾಯ ಇನ್ನೊ ಜಾಸ್ತಿ ಒಂಬತ್ತು ರೂಪಾಯಿ ತಾನೆ ಹಂಗ ಮಾಡಿ ಫು ಲರಿಯ ಆ ಇ ನೋಡ್ ಅದು ನಮಗೆ ಹ ಉ ಹೊಡಿಯುತ್ತೆ ಒಂದೊಂದಂದು ಟೈಮ ಅಲ್ಲಿ ಒಂದ್ ರೂಪಾಯಿನೂ ನಮ್ ಕೈಯಲ್ಲಿ ಇರಲ್ಲ ಹಂಗಗೋಗುತ್ತೆ ತನೆ ಹ್ಮ ಉತ್ತನೇ ಅದಕ್ಕೆ ಜೀವನನ ಅಷ್ಟು ಸರಳವಾಗಿ ಇಟ್ಕೊಂಡ್ರೆ ಆಮೇಲೆ ದುಡ್ಡು ಕಾಸು ವಿಚಾರದಲ್ಲೂ ಅಷ್ಟೆ ತುಂಬಾ ಕಡಿಮೆ ತುಂಬಾ ಸರಳವಾಗಿ ಇಟ್ಕೋಬೇಕು ಖರ್ಚು ಮಾಡೋದಕ್ಕೂ ಒಂದ್ ಮಿತಿ ಇರ್ಬೇಕು ಪಡ್ಕಳೋದಾಗ ಬಿಡು ಎಷ್ಟ ಕಷ್ಟಪಟ್ಟರು ನಮ್ಗೆ ಸಿಗೋ ಅಷ್ಟೇ ಸಿಗೋದು
ಹ್ಮ್
ರ್ಚ್ ಮಾಡೋದಕ್ಕೆ ಒಂದು ಮಿತಿ ಅನ್ನೋದು ನಾವೇ ಇಟ್ಕೊಬೇಕಷ್ಟೇ ಮಿತಿಿಯಿಂದ ಇದ್ರೆ ಯ ಕಕೊಂಡು ಹೋಗ್ತಾ ಇರುತ್ತೆ ನೀರಲ್ಲಿ ತೊಳೆ್ದಂಗೆ
ಹ್ಮ್ ಹೌದು ಹ್ಮ್ದು
ಹ್ಮ್ ಖರ್ಚು ಜಾಸ್ತಿ ಇದ್ರೆ ಕಷ್ಟ ಮುಡ್ಸೋದೆಲ್ಲಿ ನಾವು ಹ್ಮ ಬರೀ ಖರ್ಚೆ ಮಾಡ್ಕೊಂಡಿದ್ರೆ ಹ್ಮ್ ಉಳಸಿದ್ರೆ ತಾನೆ ನಾಳೆ ಏನಾದ್ೂ ನಮ್ಗೆ ತುಂಬಾ ಅನಿವಾರ್ಯವಾದ ಆಪತ್ತು ಅಂತ ಬಂದ್ಬಿಟ್ರೆ ಯಾರ್ನ್ನ ಕೇಳ್ತಯ ಯಾರ್ ಕೊಡ್ತಾರೆ ಈಗ ಆಗಿನ ಕಲ್ದರಂತೂ ಒಬ್ಬರು ಒಂದ್ ರೂಪಾಯಿ ಕೊಡಕಿ ಹಿಂದೆ ಮುಂದೆ ನೋಡ್ತಾರೆ
ಹೌದು ಅದು ನಿಜನ
ಕೊಡ್ತಾರ ಅವ್ರ ದುಡ್ಡು ವಾಪಸ್ು ಕೊಟ್ರರೆ ಅಂತ ಅಂತ ಯೋಚನೆ ಮಾಡ್ತಾರೆ ಅವ್ರೆ ಎಂಥಾರಾದರೂ ಆಗಿಿಲ್ಲ
ಹ್ಮ್
ಹೌದತಾನೆ
ಹೌದು
ಹ್ಮ್ ಮತ್ತೆ ಊಟ ಮಾಡ್ದಿದ್ದಂಗ ನಿಮ್ದೇನ್ ಬರೀ ಮಜ್ಗೆ ಕುಡ್ಕೊಂಡು ಸಮಾಚಾರ ಹ್ಮ್
ನಾಾವ್ ಹಂಗೆ ನೀನ್ ಮಾಡದು
ಹ್ಮ್್ಮ
ಮಜ್ಜಿಗೆ ಅದು ಇದು ಕುಟ್ಕೊಂಡು
ಹ್ಮ್
ಪುಳಿಯ ಹೋಗರು ತಿಂದಿದ್ದೀನಿ ಚೆನ್ನಾಗಿ
ಹ್ಮ ಹಾ ಮತ್ತೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸೇರಿ ಒಂದೆ ಬ ಆಸೆ ತಿಂದರೆ ಹೆಂಗಿರುತ್ತೆ ಒಂದೇ ಥರ ರುಚಿ ಹ್ಮ್ ಹ್ಮ್ ಏನು ಮಾಡ್ಬೇಕು ಅದೇ ಹೇಳ್ದಲ್ಲ ಅವೆ
ಹ್ಮ್ ಏನಂದ್ರೆ ಲಿಕ್ವಿಡ್ ಐಟಮ್ ಜಾಸ್ತಿ ತಿನ್ಬೇಕನ್ನ ನಂದನ್
ಹಾ ಹೌದಾ ಹ ತಿನ್ನು ತಿನ್ನು ಹಂಗಾರೆ ಹ್ಮ್ ನೀನ್ ಏನ್ ಮಾಡ್ಬೇಕು ಗೊತ್ತಾ ಹಂಗಾರೆ ಚಿಕ್ಕದು ಇದು ಬರುತ್ತೆ ಮಿಕ್ಸರ್ ತರದ್ದು ಅದು ಚಾರ್ಜಿಂಗ್
ಹ್ಮ್ ಮಳೆ ಬರಂಗಾಗಿದ್ಯಾ ಇಲ್ಲಿ ಬ ಮತ್ತೆ ಬೆೇರೆ ಒಣ ಹಾಕಿದ್ದೀನಿ
ಬಿಸಿಲು ಕಡಿಮೆ ಆಗೈತೆ ಮೋಡ ಐತೆ ಎರಡು ಮೂರ್ ದಿನ ಇ ಹಂಗೆ ಗೊತ್ತಾಯ್ತದಲ್ಲ ಸ್ವಲ್ಪ ಬಿಸಿಲು ಜಾಸ್ತಿ ಆಗೋದು ವಾತಾವರಣ ಹಂಗೆ ಹ್ಮ್ ತಡೆ ಹೋಗಿವಂತೆ ಆಮೇಲೆ ನನ್ಗಿಲ್ಲಿ ನಾನೇಏನೋ ಮಾತಾಡ್ತಾ ಇದ್ರೆ ಮ ಇದನ್ನ ನಿಲ್ಸ್ಬಟ್ಟ ಡಗ್ ಬಿಿಟಾ
ಇಲ್ಲ ಇಲ್ಲ ಕುಂ್ರಿ ಹೇಳ್ರಿ
ಹೌದಾ ಇನ್ನ ಮಳೆ ಏನ್ ಬರಂಗ ಆಗಿಲ್ಲ ಸುಮ್ನೆ ಹಂಗೆ ಇದ್ ಮಾಡ್ತಾ ಆಯ್ತ ಮಷ್ಟೇ ಅದೇ ಮೋಡ ಬಂದಿದೆ ಮಳೆ ಏನ್ ಬರುತ್ತೆ ನೋ ಗೊತ್ತಿಲ್ಲ ಬಂದ್ರು ಬರ್ಬೋದು ಹೇಳಕ್ ಬರಲ್ಲ ಸ್ವಲ್ಪ ಹಂಗೆ ಹಂಗೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಐತೆ ಬರಲ್ಲ ಬಿಡ್ರಿ ಇನ್ನು ಅಷ್ಟೊಂದ ಏನ್ ಮೋಡ ಇಲ್ಲ ಸುಮನೆ ಅಲ್ಲಲ್ಲ ಅಲ್ಲಲ್ ಸ್ವಲ್ಪ ಸ್ವಲ್ಪ ಆಯ್ತ್ ಜಾಸ್ತಿ ಹಾಕಿದೀರ ಬಟ್ಟೆ
ಹ್ಮ್ ಅಂತಂತೆಿ ಫುಲ್ ಇದೆ
ಹ್ಮ್ ಹ್ಮ್ ನ್ ಅದಕ್ಕೆ ಬೆಳಿಗ್ಗೆ ಅಷ್ಟು ಬೇಗನೆ ಇದದ್ಬಿಟ್ಟಿರೋದ್ ನೀವು ನಾನ್ ಯಾಕಪ್ಪ ಇಷ್ಟು ಬೆಳಿಗ್ಗೆ ಎದ್ದೈತೆ ಅಂತ ನೋಡ್ತಾ ಇದ್ದೀನಿ ಹ್ಮ್ ನಾನ ಎಲ್ಲೋ ಹೊರ್ಗಡೆ ಹೋಗ್ಬೇಕೇನೋ ಎದ್ಬಿಟ್ಟು ವಾಕಿಂಗ್ ಏನಾರು ೋಗ್ತಾರೇನೋ ಅನ್ಕೊಂಡಿದ್ದೆ
ಹ್ಮ್ ಹ್ಮ್ ಇನ್ ಮೇಲಿಂದ ಡಿಸೈಡ್ ಮಾಡಿದ್ನ ಬೆಳಿಗ್ಗೆ ಎ್ ತಕ್ಷಣ ಬಟ್ಟೆೆಗೆ ಒಗಿಬೇಕಂತ.
ಅಯ್ಯೋ ಹ ಚಳಿ ಆಗ್ತಾ ಇದ್ರೆ ಏನ್ ನೋಡ್ತಯ ಮತ್ತೆ ಚಳಿದ್ರೂ ಪರವಾಗಿಲ್ಲ ತೊಳಿತೀನಿ ಅಂತ ಹ್ಮ್ ಅದೇ ಅದೇ.
ನೀನ್ ನಮ್ಮ್ ನಿರ್ಮಲ ಬೈತಿಲ್ಲ ನನ್ಗ್ ಬಟ್ಟೆ ಹಗ್ಯಕ್ ಬರಲ್ಲ ಅಂತ.
ಹ ಯಾಕೆ
ಅವ್ಳ ಫಾಸ್ಟ್ ಫಾಸ್ಟ್ ತಳಿತಳೆ ನಂಗಗೆಂಗ ಫಸ್ಟ್ ಫಸ್ಟ ಆ ತೊಳೋಕ್ ಬರಲ್ಲ.
ಹ್ಮ್ ಯ ಒಬ್ಬೊಬ್ರು ಒಂದೊಂತರ ತೊಳಿತಾರಪ್ಪ. ಎಲ್ಲಾರೂ ಒಂದೇ ತರ ತೊಳಿಯಕ್ ಆಗುತ್ತೆ ನಿರ್ಮಲ ಬಿಡು ಅವಳು ಶತಾಬ್ದಿ ಎಕ್ಷ. ಪ್ರಸಿದ್ಧ ಹಂಗೆ ಹಗೆ ಹೋಗಿಯೋದು ಜೋರಾಗಿ ಹೋಗಿತಾಳೆ. ಬೇಗನ್ಯಾಗ ಹೋಗ್ಬೇಕು ಒಂದ್ ನಿಮಿಷ ಅಲ್ ಕುತ್ಕಬಾರ್ದು. ಎದ್ದು ಬರ್ತಾ ಇರ್ಬೇಕು ಸುಮ್ ತೊಳದ್ಬೇಕು ನೀರಲ್ಲಿ ಅದ್ಬೇಕು ಒಣಗಾಕ್ಬೇಕು ಬಂದ್ಬ ಬಿಡ್ಬೇಕ ಅಷ್ಟೇ
ಹ
ಹ್ಮ ಹಂಗ ಮಾಡ್ತಳ್ತಾನೆ ಹ್ಮ್ ಹ್ಮ ಹ್ಮ್ ಹೌದು ಮತ್ತೆ ಅವ್ರು ತಿಂತಾರೆ ಎಲ್ಲ ಏ ಟು ಜಡ್ಡು ನೀವು ತಿಂತೀರಾ
ಹ್ಮ್ ನಾನು ತಿಂತೀನಿ ಸೊಪ್ಪು ಸದೆ.
ಹ ಅದಕ್ಕೆ ಹಂಗೆ ಇರೋದು ನಿನ್ ಸಪ್ಪು ಸದ ತಿನ್ಕೊಂಡು ಹ್ಮ್.
ಸೊಪ್ಪು ಸದೆ ತಿನ್ಕೊಂಡೆ ಹಿಂಗಿದ್ದೀನಿ ಇನ್ನೆಲ್ಲಾರೂ ಹ ಏಟು ಜೆಡ್ ತಂದಿದ್ರೆ
ಹಟ್ಟಿ ಇದ್ರೆ ಏನಾರೂ ಮಾಡ್ಬೋದು. ಹ್ಮ್ ಹ್ಮ ಎಲ್ಲಿ ಏನೋ ಕೆಲ್ಸ ಮಾಡ್ತಾ ಇದೀಯಾ ಅಂತಂತೀಯಾ ಮತ್ತೆ ಮಲ್ಕೊಂಡಿದಯ.
ನಾ ಹಂಗೆ ಯಾವ ಕೆಲ್ಸ ಯಾವ ಕೆಲ್ಸ ಮಾಡ್ತೀನಿ ಯಾವ ಮಲ್ಕೊಂತೀನಿ. ಗೊತ್ತಾಗಲ್ಲ ನನಗೆ.
ಹ ಹಂಗಾರ ನಿಮ್ ಕೆಲ್ಸ ತುಂಬಾ ಸುಲಭನಪ್ಪಾ ನನ್ಗೂ ಹಂಗ ಸೇರ್ಸ್ಬಿಡು. ನಾನಾಗ ಸೇರ್ಕತೀನಿ ನಿಮ ಕೆಲ್ಸಕ್ಕೆ ಆ. ಸರಿನಾ ಸೇರ್ಕೊಂತೀನಿ ಆ ಸಂಬಳ ಎಷ್ಟಾರ ಕೊಡ್ಲಿ ಹೆಂಗೋ ಆರಾಮಾಗಿ ಇರುತ್ತಲ್ಲ. ಮಲ್ಕೊಂಡು ಕೆಲ್ಸ ಮಾಡಬಹದು ಅಕಸ್ಮಾತ್ ತುಂಬಾ ಸುಸ್ತಾಗಬಟ್ಟ. ಆಟ್ರ ನಿದ್ದೇನೂ ಮಾಡ್ಬೋದು ಆಮೇಲೆ ಎದ್ಬಿಟ್ಟು ನೋಡ್ಕೊಂಡ್ರೆ ಆಯ್ತು. ಅಲ್ವೇ ಹಾ ಹ್ಮ್ ಹ್ಮ್. ಒತ್ತು ಏನ್ ಲಿಕ್ವಿಡ್ ತಿಂತೀಯಾ ನೀನು ಬರೀ ಇದೆಲ್ಲಾ ಬಿಟ್ಬಿಟ್ಟು ಊಟ ತಿಂಡಿನಿಲ್ಲ ಸ್ವಲ್ಪ ತಿನ್ಬೇಕು. ಕೊಅನ್ನ ತಿನ್ಬೇಕು ಅನ್ನ ತಿಂದಿಲ್ಲ ಅಂದ್ರೆ ನೀನ್.
ನಿನ್ ಅರ್ಧ ಬೆಳಗ್ಗೆ ಅರ್ಧ ಬಾಕ್ಸ್ ಬೆಳಗ್ ಅರ್ಧ ಬಾಕ್ಸ್ ಪುಳಿಯೋಗರೆ ಮಧ್ಯಾಹ್ನ ಅರ್ಧ ಬಾಕ್ಸ್ ಪುಳಿಯೋಗರೆ
ಹ್ಮ್ ಹ್ಮ್ ಏನೋ ಇವತ್ತೇಏನು ಚೆನ್ನಾಗಿತ್ತು ಅನ್ಕೋತೀನಿ ಸ್ವಲ್ಪ. ಪ ಸ್ವಲ್ಪ ನಾನ್ ಸ್ವಲ್ಪ ತಿಂದು ಬಾಕ್ಸಲ್ಲಿ ಹಾಕ ಒಂದೆ ಬೆಳಗ್ಗೆ.
ನಾನು ಮಧ್ಯಾಹ್ನ ರಾತ್ರೆಗೆ ಎರಡ್ ಚಪಾತಿ.
ಹ್ಮ್ ಚಾರ್ನ ತಿನ್ಬೇಡ ಸ್ವಲ್ಪ ಸ್ವಲ್ಪ ತಿನ್ನು ಅದು ಬಿಳಿಯನ್ನ ತಿನ್ಬೇಕು ಹ್ಮ್. ಹ್ಮ್ ಅದ್ರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ.
ತಿನ್ನಲ್ಲ ಬೆಳಗಿಂದ.
ಏ ಅದು ಪುಳಿಯೋಗ್ರೆ ಬೇರೆ ಅದ್ರಲ್ಲೆಲ್ಲಾ ಕಲರ್ ಎಲ್ಲಾ ಹಾಕಿರ್ತಾರ ತಗೋ. ಅದೇನೋ ಬಣ್ಣ ಎಂತ ಹುಣಸೆಹಣ್ಣು ಒಂದ್ ಅಷ್ಟ್ ಹಾಕಿರ್ತಾರ್ ಬರರಿ ಹುಳಿ ಹುಳಿ ಹುಳಿ. ಹ್ಮ್
ಹೌದು ನೀವ ಹೇಳುದ ನಿಜನೇ ಹ್ಮ್.
ಆದರೆ ಹುಳಿ ತಿನ್ಬೇಕು ಯಾವಾಗ ತುಂಬಾ ಹೀಟ್ ಆದಾಗ ಬೇಸಿಗೆ ಆದಾಗ ಬಿಸಿಲು. ಆ ತಾಪ ತಡ್ಕೊಳಕ್ ಆಗಲ್ಲ ಅವವಾಗ ಒಂದ್ ಸ್ವಲ್ಪ ಹುಳಿ ಜಾಸ್ತಿ ಆದ್ರೂ ನಡೆಯುತ್ತೆ. ಇವಾಗ ಮಳೆಗಾಲದಲ್ಲಿ ಉಳಿ ತಿಂದ್ಬಿಟ್ರೆ ಅಷ್ಟೇ ಮುಗಿದ್ಕತೆ. ಹಂಗಾಗ ಜಾಸ್ತಿ ಲೂಸ್ ಮೋಷನ್ ಆಗ್ಬಿಡ್ತೈತ್ ಹಂಗಗತ್ತ. ಇವ್ರಗ ನ್ ಪಿ ಜಿಳ ಅವ್ರಗ ಏನ್ ಆಡ್ತೆ ಗೊತ್ತಾಗಲ್ಲ ಪಡ್ತ. ಗೊತ್ತಾಗಲ್ಲ ಸುಮ್ನೆ ಹಾಕದು ದನ ಕರಗ ಹಾಕ. ಹಾದಂಗ ಹಾಕೋದು ಬೇಸ್ ಹಾಕದ ಅಷ್ಟೇ ತಿಂದ್ರ ತಿನ್ಲಿ ಇದ್ರೆ ಇ ಲಿ ಅಂತ ಹೇಳ್ಬಿಟ್ಟು ಹಂಗೆ ಬೇಯಸ ಹಕ್ತಾರೆ ಅಂತಾನೇ
ಅದು ನಿಜಾನೇ
ಹ್ಮ್ ನೀವು ಅದಕ್ಕೆ ಅವ್ರ ಕೊಟ್ಟಷ್ಟು ನೀವು ತಿಂದಷ್ಟು ಅಂತ ತಿಂತಾ ಇರ್ತೀರಾ
ಹ್ಮ್ ಹೌದು
ಹ್ಮ್ ಹ್ಮ್ ತಿನ್ನಿ ತಿನ್ನಿ ಏನ್ ಮಾಡಕ್ ಆಗಲ್ಲ ಎನ್ನೂ ಒಂದು ಕಾಲ ಬಂದಂಗ ನಡ್ಕೊಂಡ್ ಹೋಗ್ತ
ಹೌದು ಏನ್ ಮಾಡದು
ಅಂತ ನಡೀತಾ ಇರ್ಬೇಕು ಏನ್ ಮಾಡಕ್ಕ ಆಗಲ್ಲ ಹ್ಮ್ ಹ್ಮ್ ಎಲ್ಲ ಬೇರೆ ಕೆಲ್ಸ ನೋಡ್ತಿದ್ರ.